ಅಣ ಹರಾಮಾ. ಹ್ಮ್ ಆರಾಮಿದೆನಣ್ಣ ಏನಿಲ್ಲ ಅಣ್ಣ ಇಲ್ಲೇ ಸುಮ್ಮ್ ಹೊರಗಡೆ ಕುೂಂತಿದ್ದೆ.
ಹೌದಾ.
ಸ್ವಲ್ಪ ಅದ ಸೈಕಟ್ ನಾಳೆ ಟೆಸ್ಟ್ ಇತ್ತತಲ್ಲ ಅದಕ್ಕೆ ಒದಕ ಕುಂತಿದೆ ಹೊರ ಗಡೆ ಬಂದಿದಂಗೆ.
ಟೆಸ್ಟ ಅದ
ಹ್ಮ್ ಶನಿವಾರ ಇತ್ತು. ಅದು ಇವತ್ ಮುಂದಕ್ ಹಾಕಿ ಬಿಟಾರ ಸರ ಯಾರು ಓದಿಲ್ಲಾ ಹಂಗ ಹೆಂಗ ಅಂತ ಹೇಳಿದ್ರರ.
ಹ್ಮ್ ಯಾರ
ಥೇಟರ ಇವ್ರು ಹೇಳತರಾ ಹೇಳಕತರಣ ನೂರ್ ನಾಯಕ್ ಸರ್.
ಅವರೆ ಕಂಟಿನ್ಯೂ ಮಾಡ್ರ.
ಹ್ಮ್ ಅವ್ರೇ ಕಂಟಿನ್ಯೂ ಮಾಡ್ಯಾರ ಅವು ಇನ್ನೊಬ್ರು ಬರ್ತಿವಂತ ಹೇಳಿದ್ರ ಇವ. ಹ್ಮ ಇಕಿ ನೇಹಾಕ. ಬ್ಯಾಡ ಅಂತ ಹೇಳಿದವಿ ಯಾರ.
ಹ್ಮ್ ಹ್ಮ್ ಚಲೋ ಹೇಳತರ ಸರ್.
ಚಲೋ ಹೇಳ್ತಾರಣ್ಣ ಒಂದ ಟಾಪಿಕ್ ಒಂದೊಂದ್ ತಾಸ ಒಂದವರಿ ತಾಸ ಮಾಡ್ತಾರಣ್ಣ ಇದ.
ಹ್ಮ್ ಅದು ಯಾಕಂದ್ರ ಸೆಕ್ರೆಟ್ರಕ್ ಇರ್ತಲ್ಲ ಅದ ಅರ್ತ ಮಾಡಿ ಹೇಳ್ತಾರ ಈಗ ಎಲ್ಲಿ ಯಾವ್ದ ಹೇಳಕತರ. ನಿನ್ನೇ ಮೊನ್ನೆ ನೀನ್ನೇ ಯಾವದ ಹೇಳ್ಯರ.
ಇದು ಬಯಪಾಲಡಿಸಾರ್ಡರ್
ಬೈಪಲ್ಡಿಸ್ ಆಡಿದ್ರ ಬೋಬಿಯ ಎಂಗ್ಸೈಟಿ ಅವೆಲ್ಲ.
ಹ್ಮ್ ಹೌ ಹ್ಮ ಅವುಣ್ಣ
ಮುಗದಾವ.
ಹ್ಮ್ ಮುಗ್ದೈತಣ ಅದೇನು ನಾಳೆ ಟೆಸ್. ಕೊಟ್ಟದ ಅದ್ರ ಬಗ್ಗೆ ಇದ್ರ ಬಗ್ಗೆ ಕಡಿಸಿ ಇ ಫ್ರೆನಿಯ ಮತ್ತ ಮೇಹನಿ ಅದ.
ಹ್ಮ್.
ಹ್ಮ್ ಸೀಸನ್ ಟೈಮ್ ಹ್ಮ್ ಅದ್ರದ್ದು ಎರಡ್ಬಾವಗೆ ಎರಡೇದೇವ ಅಣ್ಣ ಹತ್ತತ ಮಾರ್ಕ್ಸಿನ್ವು. ಹ್ಮ ಅಣ್ಣಾ.
ಎಂಬತ್ತು ಮಾಕರ್ಸ ಈಗ ಅಂದ್ರ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಈಗ ಸೆಕ್ರೆಟರಿಕ್ ತೊಂದಾಗ ಎಲ್ಲಾ ಡಿಸೀಸ್. ಒಂದ ಹತ್ತು ಡಿಸೀಸ್ ತಗೊನಿಯಾ ಮೇನಿಯಾ ಡಿಪ್ರೆಷನ್. ಈ ಬೈಪಲರ್ ಬೈಪಲರ್ ಡಿಸರ್ಡರ್ ಆಂಗಸಟಿ ಆಂಗ್ಸಾಡ್ ಡಿಸಾರ್ಡರ್. ಜಾಡರು. ಇವ ಅವಲ್ಲ ಇವೆಲ್ಲಷ್ಟಕ್ಕ ಏನ್ ಬಂದ್ರೆ ಒಂದೇ ಮ್ಯಾನೇಜ್ಮೆಂಟ್ ಮಾಡ್ಕೇಬೇಕು ಇವ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅ. ಬಾರದು ಒಂದು ಮ್ಯಾನೇಜ್ಮೆಂಟ್ ಎಲ್ಲಷ್ಟು ಸೇಮೇ ಇರುತ್ತದ ಇಂತದಕೆ ಏನಗಿಲಾ ಹನಂಗೀರಲ್ ಎಲ್ಲಷ್ಟು ಸೇಮೆ. ಹ್ಮ್ ಕ್ ಡ್ರಗ್ ಆಂಟಿ ಡಿಪ್ರೆಸಿ ಡ್ರಗ್ ಡ್ರಗ್ ಎಲಕರಸಿಟಿ ಕೊಡಬೇಕು. ಆಮೇಲೆ ಹ್ಮ್ ಒಂದಿಷ್ಟು ಇವು ಬರ್ತಾವ ಥೆರಪಿಗಳು ಬರ್ತಾವ. ಸೈಕಚಾ ಸೈಕಚ ಸೈಕಚ ಸೋಸಿಯಲ್ ಥರಪಿಗಳು ಹ್ಮ್ ಅವು ಬರ್ತಾವ ಫಿಸಿಕಲ್ ಥೆರಪಿಸ. ಫಿಸಿಕಲ್ ಥೆರಪಿ ಇವು ಕೂರಂದ ಒಂದಸ್ ಥೆರಪಿ ಮತ್ತೆಂದಸ್ ಡ್ರಗ್ ಡ್ರಗ್ಗ ಇರ್ತಲ್ಲ ಆಂಟ. ಒ ಸೈಕೋಟ್ರಕ್ಡ್ರಗ್ ಅವಕರ್ನ ನೋಡಿ ಕಬೇಕು ನೋಡೊಂಡು ಅದ್ರೆ ಆಂಟಿ ಸೈಕೋಟ್ರ್ಯಾಕಡ್ರಗ ಎರೆಡ ಎರಡ ಎಕ್ಸಾಪಲ. ಬರಿಬೇಕ ಯಾವ ಬರ್ತಾವ ಆಂಟಿ ಸೈಕಟಿಕ ಡ್ರಗ್. ಡ್ರಗಕ ಎಕ್ಸಾಂಪಲ್ ಬರಬೇಕು ಮ್ಯಾನೇಜ್ಮೆಂಟ್ ಬರವತ್ತಗಿ. ಮ್ಯಾನೇಜ್ಮೆಂಟ್ ಆಫ ಬರದಪ ಬರ್ದಾಗ ಏನ್ ಬರ್ಬೇಕು ಫಸ್ಟ್. ಇ ಆಂಟಿ ಸೈಕೋಟಿಕ್ ಡ್ರಗ್ ಟು ಪ್ರೊವೈಡ್ ಆಂಟಿ ಸೈಕೋಟಿಕ್ ಡ್ರಗ್ ಅಂತ ಬರ್ದೆ ಸಚ್ ಆಜ್ ಯಾವಪ್ಪ ಅಂದ್ರೆ. ಇ ಒಂದ ಎಡ ಆಡ್ಯಾಡೆ -ಆಡ್ಯಾಡ -ಆಡ್ಯಾಡ -ಆಡ್ಯಾಡ ಎಲಸ್ಟಿಕ ಈಗ ಬರ್ದರತಿಲ. ಡ್ರಗಗಳು ಹ್ಮ್ ಡ್ರಗ್ ಎರಡೆ ಸಾಕು ಎರಡೆ ಎರಡೆರಡೆ. ಎರಡು ಒಂದು ಒಂದೇ ಬಂದದ ಒಂದೇ ಬರಿ ಒಂದೇ ಬರಿ. ಈಗ ಆಂಟಿಂಗ ಅಂತ ಬಂದಾಗ ಡಯಾಜೆಪಮ್ ಅಂತ ಬರ್ದುು ಒಂದು ಡಯಾಜೆಪಮ್ ಕೊಡ್ಬೇಕು. ಆಂಟಿ ಕನ್ಲವ ಆಂಟಿ ಕನ್ಲವ ಬಂದಾಗ ಡಯಸ ಬಂದ ಬರ್ತದನ್ನ ಅದನ್ ಕೊಡ್ಬೇಕು ಹಿಂಗಿರ್ತಾವ ಒಂದಸ್ ಡ್ರಗ್ ಅವ್ ನೋಡು. ಆಂಟಿಸೆಪ್ಟಿಕ್ ಕ್ಲಾಸ ಫಿಸಹೇಳ್ಯರಯಿಲ್ಲ ನಿಮಗ.
ಕ್ಲಾಸಿಫಿಕೇಶನ್ ಹೇಳಿಲ್ಲ ಇನ್.
ನು ಇಲ್ಲಡಗ್ ಕ್ಸಫಿಕೇಶನ್ ಏನಿಲ್ಲ
ಇಲ್ಲ ಹೇಳಿಲ್ಲಣ್ಣ
ಅವು ಹೇಳಿದ್ರ ಅಂದ್ರೆ ನೀವು ಅ ಆದ್ ಬಿಡ್ರಿ ಈ ಬುಕ್ನ ಕೊಟ್ಟರ್ತಾರ ನೋಡ್ ಬುಕ್ವ್ ನೋಡು ಒಂದಸಲ ಒಂದಸ ಈಗ ಟೆಸ್ಟ್ ಆದಂತಿರಲ್ಲ ಈಗ ನೈಟ್ ಆಗ್ಲಿ ನಾಳೆಗ ಆಗ್ಲಿ ನೋಡ್ಕೋರಿ ಸ್ವಲ್ಪಿಸ್ ಬುಕ್ ನ ಕ್ಲಾಸಿಫಿಕೇಶನ್ ಹ ಸೈಕೋಟ್ರಿಕ್ ಡ್ರಗ್ಗು ಅಂತಾವ ನೋಡು ಅದ್ರಾಗ ಹ್ಮ ಕ್ಫ ಹ ಕ್ಲಾಸಿಫಿಕನ್ ಹ ಇಂಂ ಕ್ಲಾಸಿಫಿಕೇಶನ್ ಡ್ರಗ್ ಕೊಡ್ತಲ್ಲ ಅದ್ರಾಗ ಮತ್ತೆ ಸಪ್ರೇಟ್ ಆಗ ಒಂದ ಒಂದಿನ ಇೇತ ಟವೆಲ್ತ್ ಪೈನ್ ಇ ಸೈಕೋಟಿಕ್ ಡ್ರಗ್ ಅಂ ಎಂಗಸೈಟಿಕ್ ಡ್ರಗ್ ಮೇನ ಡ್ರಗ್ಗು ಈಥರ ಪ್ರತಿಯೊಂದು ಪ್ರತಿಿಯ ಒ ಒಂದೇ ಒಂದೇ ಮಾರ್ಷಿ ನಾಕಕ್ ನಾಕುರ್ಷ ಐದೈದ್ ಮರ್ಷಕ್ಕೆ ಕೇಳ್ತನ ಬಾಳ ಇಂಪಾರ್ಟೆಂಟ್ ಡ್ರಗ್ಗಳು ಅಷ್ಟಟ್ ಬಾಳ ಇಂಪಾರ್ಟೆಂಟ್ ಡ್ರಗ್ ಗಳ ಹೇಳ ಸರ್ ಈಸ್
ಹ್ಮ್ ಅದೇ ಅವರು ಯಾವ್ದ ಎಲ್ಲ ಡಿಸಾರ್ಡರ್ಸ್ ಎಲ್ಲ ಇಂಪಾರ್ಟೆಂಟ್ ಇದ ಹೇಳ್ಕೊಂಡ್ ಹೋಗ್ತೇನೆಿ ಹಂಗ ಅಂತ ಹೇಳಿದ್ರರು
ಇಲ್ಲ ಅವ್ರು ಸರ್ ಸರ್ ಹೇಳೋದ ಕರೆಕ್ಟ್ ಅವ್ರು ಹೇಳೋದ ಹಂಗಿಳ್ತಾರೆ ಈಗ ಎಕ್ಸ್ ಪರ್ಪಸ್ ಎ ನ ಮುಗಿಸ್ತಾರ ನೀವು ನೀವ ಏನ್ ಹೇಳ್ಬೇಕು ಹ್ಮ್ ನಡ್ತಿ ಒಂದ ಎಂಟು ಡಿಸೀಸ್ ಮುಂತೀರಂದ್ರೆ ಅದ ಮುಖನೆೇ ಮುಗದಂಗ ನಿಂಬದು ಮೆಂಟಲ್ ಎಲ್ತ್ ಎಂ ಮುಗ ಮುಗಿತುಂದ್ರ ಆಯ್ತಿ ಒಂದ್ ಎಂಟ್ ಡಿಸೀಸ್ ಅಷ್ಟ ಷ್ಟ ಇಂಪಾರ್ಟೆಂಟ್ ಅದೆ ಡಿಶ್ಸ್ ಒಂದಿಷ್ಟ ಪ್ರೋಗ್ರಾಮ್ ಬರ್ತಾವ ಅ್ರಾಗ ಪ್ರ ಪ್ರೋಗ್ರಾಮ ಹ ಡಶಸ್ ಹದ್ಬ ಬಿಡ್ತದಂದ್ರೆ ಆಯ್ತು
ಎಂಟ ಡಿಸ ಹ್ರ ಮುಗಿತಾನ ಪೂರ ಬಕ್
ಎಟ ಎ ಎಂತ ಎಂತ ಎಂತ ಎಂತ ಬಿಟ್ರರು ಮತ್ತ ಯಾವ ಚ ನೀವು ಬೇಕ ಪ್ರೀವಿಯಸ್ ಕ್ವೆಶನ್ ಪೇಪರ್ ಆಗಲಿ
ಹಾ ಇದಾವಣ್ಣ ಪ್ರೀವಿಯಸ್ ಕ್ವಶನ್ ಪೇಪರ್ ಇದಾವೆ ಆದ್ರೆ ಎರಡ್ ಸಾವಿರದ ಹದ್ಾರು ಹನ್ನೊಂದು ಹದ್ನೆಂಟು ತಂಬತ್ರ ತ
ಹ್ಮ್ ಆಯ್ತು ಅಷ್ಟ ಅಷ್ಟೇ ಏನ್ ಡೀಪು ಬಾಳಿಂದ ಹಬಡ್ರಿ ಎಷ್ಟ್ರರಿ ಈಗ ಅದ್ರು ಹದ್ನಾಕಲ್ಲ ಹದ್ನೈದು ಹದ್ನೈದರ ಮ್ಯಾಗ ಹದ್ನೈದು ಹದ್ನೈದು ಹಾ ಹದ್ದರಿಂದ ಸಾಕ ಹದಿನೈದು ಹದಿನಾರು ಹದಿನೇಳ ಹದಿನಂ ಹೊಂಬ ಹೊಂಬತ್ತತ್ ಬಿಡ್ರಿ ನೋಡ್ರಿ ಅದ್ರ ಮೇ ಮೊೆ ಪ್ರೀವಿಯಸ್ ನಾ ಬರ್ವಲ್ಲ ನಾವು ಬರದು ಕ ನ ನಂಬದು ಏನ ಸಪ್ಲಿಮೆಂಟರಿ ಆನಲ್ ಸ ನಿ ಮಂತ್ರ ನಾನ ಎರಡು ನೋಡ್ ಹೋಗ ನೀವು
ಹ ಹಾ ಹಾ
ಎರಡು ಅವ ಎರಡಡದಾಗ ಮತ್ ವಿತ್ ಆಕ ನಾಕು ನಾಕ ವರ್ಷ ಇಷ್ಟೇ ಓದ್ಬ ಬಿಡ್ರಿ ರಾಮ್ ಪ
ಹ್ ಅಣ್ಣ ಅದ ಓಸತ್ತೆ ನಾನು ಹಂಗೆ ಮಾಡಿದೆಲ್ಲ ಪ್ರಿಯಸ್ ಕ್ವೆಶ್ನ್ ಪೇಪರ್ ಯಾವ ಹೆಂಗೆ ಹೆಂ ಬಂದಾವ ಅಂತ ಅವೇ ಬಂದಿದ್ದ ಅಣ್ಣ ನನಗೆ
ಹಂಗ ಇರ್ತ ಮನ್ ನಮಗ್ ನಮ್ಗೆಲ್ ಬಾಗ ನರ್ಸಿದಗ ಅಂದ್ರೆ ಕ್ವಶನ್ ಪೇಪರ್ ಯಾರ್ ಕ್ವೆಶ್ಚನ್ ಪೇಪರ್ ಅವಾ ಅಷ್ಟೆ ಪಾಸ್ ಆಯ್ತನ್..
ಹ್ಮ್.. ರೆಫರ್ ಎಷ್ಟಕ್ ಎಷ್ಟು ರೆಫರ್ ಮಾಡ್ತೀವಿ ಅಷ್ಟ ಚಲೋಣ ನಮಗ... ಕ್ವೆಶ್ಚನ್ ಪೇಪರ್. ಯಾವ್ದ್ ಕ್ವೆಶ್ಚನ್ ಎಷ್ಟ್ ಮಾರ್ಕ್ಸ್ಗ್ ಎಷ್ಟು ಕೊಟ್ಟೋಣ ಅಂದ್ರ... ಹಂಗ ಅಂತ ಜಾಸ್ತಿ ಏಳು ಮಾರ್ಕ್ಸ್ಗ್ ಆರ ಮಾರ್ಕ್ಸ್ಗ್ ಅವೇ ಮೇನ್ ರಿಪೀ ರಿಪೀಟ್....
ರಿಪಿಟ್ ರಿಪಿಟ್ ರಿಪಿಟ್ ಇರ್ತಾವ ಒಂದೆ ಅವ್ ಬಿಟ್ಟ ಮತ ಯಾವ್ ಕೇಳಲ್ಲ...... ಎಲ್ಲಿ ಎಲ್ಲಿ ನಾಲ್ಕು ಮಾರ್ ಸಿಗ ಇರ್ತದ ನೋಡ್ ಮ್ಯಾಗ್ ಫರ್ಸ್ಟ್ನೇ ಸೆಕ್ಷನದಾಗ ನಾಕ್ ನಾಕ್ ಹ್ಮ್.. ನಾಕ..... ಹ್ಮ್ ಅವು ಅಷ್ಟೇ ಚೇಂಜ್ ಆಯತ ಅವು ನಮಗ್ ಎಸ್ಪಿಎಕ್ಟ್ ಇಲ್ಲರಾರದು ಬಂದಿರ್ತವ ಒಂದೊಂದ್ ಸಾಲಿಹಿ ಆದ್ರೂ... ಆ ಐದ ಐದ್ ಕೊಟ್ಟಿರ್ತಾನ್ ಅದ್ರ ನಾಕ್
ಹ್ಮ್ ಅದ್ರಾಗಂದ ಒಂದ್ ಮೂರ ಎಷ್ಟು ಇಷ್ಟೆಲ್ಲ ಓದಿನಂತ ಅಷ್ಟ ಓದಕ್ ಆಗಿರಲೆಂ ಅವಾಗೆಲ್
ಹ್ಮ್ ಮೂ ಅಂತ ಕೊಟ್ಟಿರ್ತಾರ ಯಾವದೋ ಒಂದು ಕ್ರಟಿಕಲ್ ಅಷ್ಟೇ ಕೊಡ್ತಾನ
ಚಲೋ ಬರ್ದ್ ಎಲ್ಲಾ ಪೇಪರ್ ಇದು ಸೈೋ ಸೈಕಲ ಸೈಕೋಲಜಿ ಅಂದ್ರೂ ಪೂ ಮಾಡಂದಿಬಿಟ್ಟಿತ್ತು ನ ನಮಗ ಅದು ಎಲ್ಲಾ ಏಳ ಮಾರ್ಕ್ಸ್ಗ್ ಎಲ್ಲಾ ಕರೆಕ್ಟ್ ಬಂದಿದ್ದು ಮತ್ತೆ ನಾಕ್ ಮಾರ್ಕ್ಸ್ಗ್ ಹೇಳರ್ದ್ ಟಾಪಕ್ ಬಂದ್ಬಿತಾವ್ ನಮ್ಗ್ ಯಾರ ಹೇಳೇ ಇಲ್ಲಾ ಆ ಟಪಕ್ ಅರ್ಧಕ್ಕೆ ಕ್ಲಾಸ್ ಬಿಟ್ಟು ಹೋಗ್ಬ ಬಿಟ್ರು ನಾವೇ ಇದ ಯಾರು ಬಂದ ಹೇಳೆಲ್ಲಾ ನಮಗ ಅದು ಸಲೆಗೆ ಸುಮ್ ಆದೇವ್ ನಾವ್
ಹ್ಮ ಎಲ್ಲಾ ಹಂಗೆ ಅಯ್ತ್ತುದ್ ಒಂದೊಂದ್ಸಲಹಿ ಸಲಿ ಉಲ್ಟಾ ಹೊಡೀತಾಡ್ ಪೇಪರ್ಗಳು ಆದ್ರ ಏನಿಲ್ಲ ಫುಲ್ ಟಫ್ ಈ ಕ್ವಶನ್ ಪೇಪರ್ ಮಾಡ್ತಾರ ಮಾಡ್ತಾರ ಕೊಡ್ತಾರ ಹಂಗೇನಿಲ್ಲ ಈಜಿ ಕೊಡ್ತಾರ ಅಲ್ಲಿ ಕೊಟರುನು ಈಜಿನ ಕೊಟ್ಟಿರ್ತಾರ ಹುಡುಗು ನೋಡಿ ಪೇಪರ್ ಕ್ವಶನ್ ಕ್ವೆಶನ್ ಪೇಪರ್ ನೋಡ್ತಾರ್ ಅವರ ಬಂದಿರ್ತಾರ್ ಅಲ್ಲಿ ಸೂಪರ್ವೈಸರ್
ಹ್ ಹೌಹೌದಣ್ಣ ನಮಗ ಅವರು ಯಾರು ಯಾರೋ ಇವರು ಸೂಪರ್ವೈಸರ ಸ್ಕ್ವಯಡ್ ಬಂದ್ ಕುಂತಬಿಟ್ಟಣ್ಣ ಎರಡು ಪೇಪರ್ ಪೂರ ಫುಲ್ ಟೈಟ್ ಮಾಡಿಬಿಟ್ಟಣ ನಮಗ್
ಹ್ಮ
ಇಲ್ಲ ಅಣ್ಣ ಒಂದ್ ಮಾರ್ಕ್ಸ್ಗ್ ಹೆಲ್ಪ್ ಮಾಡಿಲ್ಲ ಸರ್ ಮುಂದಾನ ಕುಂತಾನ ಸ್ಟಾರ್ಟಿಂಗ್ ಆದಂಗಂದ ಇದು ಮುಗವರಿಗು
ಹೌದಾ
ಹ್ಮ್ ಹಂಗಗೆ ಕುೂಂತು ಬಿಟ್ಟ ನಣ್ಣ ಒಟ್ಟು ಎಲ್ಲಿೆಲ್ಲಿ ಎಲ್ಪ್ ಮಾಡಿಲ್ಲ ಎಲ್ಲೋ ಒಂದು ಇದು ಇದು ಹೆಲ್ಪ್ ಮಾಡಿದ್ರ ನೋಡು ಬರೇ ಟ್ರೂ ಓರ್ ಫಾಲ್ಸ್ ಅದು ಹಾಕ್ಕಿದೀ ಅವ್ರ ಸೈನ್ ಮಾಡಕ್ ಬರ್ತಿದ್
ಹೌದಾ
ಈಗ ಟ್ರರ್ ಫಾಲ್ಸ್ ಹೇಳ್ಬಿಟ್ರ ಮತ್ತೆ ಅದ ಇನ್ನೊಂದ್ಸರ್ತಿ ಪೇಪರ್ ಲಿಸ್ಟ್ ಆ ಟೈಮ್ಲ್ಲಿ ಟೈಮ್ ಆಯ ಹೆಂಗ ಅಂತ ಹೇಳಿದರು ಅದು ಆ ಟೈಮ್ ಅಲ್ಲಿ ಇದು ಇ ಇದು ಹೇಳಿದ್ರ ಫಿಲನ್ ಬಲ್ಯಾಂಕ್ಸ್ ಹೇಳಿದ್ರ ಅವಾಗ
ಹ್ಮ್
ಹ್ಮ್ ನಾ ಎಲ್ಲ ಬರ್ದಿನ ಇದೊಂದು ಎರಡಷ್ಟೇ ಬಿಟ್ಟನಿ ಇದು ಸೈಕಾಲಜಿದಾಗ ಅಂದ್ರ ಪೂರ ಲಾಸ್ಟ್ ಎರಡ್ ಪೇಪರ್ ಫುಲ್ ಸ್ಟಿಚ್ ಮಾಡಿಬಿಟ್ಟಿದ್ರಣ್ಣ
ಹೌದ ಹಗೆ ಆತ ದುಪಾರ
ಹ್ಮ್ ಎರಡ್ ಪೇಪರ್ ಅದ ಪೂರ ಲೂಸ್ ಬಿಟ್ಟಿದ್ ಒಂದೊಂದ್ಸತಿ
ಮಾಡ್ಲಿ ನಾವು ಮೆಂಲ್ ಫುಲ್ ಫಿ ಆಗಿ ಹೋಗಿರ್ಬೇಕಲ್ಲಿ
ನಾವ ಅದ ಅವ್ರ ಮೇಲೆ ಅಂತ ಏನ್ ಇಟ್ಕೊಂಡಲ್ಲ ಬಿಡೋಣ ನಮ್ಗನ್ ಯಾರ ಅಷ್ಟಕ್ ಯಾರ ಬಂದ ಅಷ್ಟು ಜಾಸ್ತಿನ ಹೇಳಿಲ್ಲ ನಮ್ಮ ನನಗಂದ್ರ ಪಫಸ್ಟ್ ಪ ಪಫಸ್ಟ್ ಪೇಪರ್ ಅಂದ್ರೆ ಕತ ನ ಡೋರ್ ಪೂಾ ಸ ಸಿ ಕಾಮರ ಕೆಳಗಡೆಕ್ಕೆ ಕು ನಾನ ಪೂರ ಹಿಂದಗಡೆ ಒ ಒಬ್ರ ಇಲ್ಲಣ್ಣ ನಮ್ ಕಾಲೇಜ್ರು ಬಾಜು ಕಾಲೇಜ್ರು ನೋಡಿದ್ರ ಹುಡುಗ ಕುಂತಾನ ಅ ತೋರ್ಸೋ ಒಬ್ಬ ಎಷ್ಟು ಬರೀ ಏನ್ ಪೂರಾ ಇನ್ನೊಂದು ಬುಕ್ಲೇಟ್ ಬೇಕ ಏ ಹಂಗ ಹಿಂಗ ಅಂತ ಹೇಳಕಂದ ಸುಂ ಬೈ ನ್ ಪೇಪರ್ಸ್ಕೊಂಡತ ನೀನ್ಏ ನೀನ್ ಆರಾಮ್ ಕುೂತ ಸುಂದ್ರ ನಮ್ ದಿನ ಎಷ್ಟು ಬರದು ಕಮ್ಮಿನೇ ಆದ ಹಂಗಂತಂದೆ ನಾನು
ಹ್ಮ್
ಎಲ್ಲ ಎಲ್ಲಿಮ್ಮ ನಾಲ್ಕು ಪೇಪರ್ ಬಾಜುನ ಬಂದ್ ಕುೂತ ನೋಡೋಣ ಎಲ್ಲಿ ಹೋದ್ರು ಕೂಡ
ಯಾರು ಕೊಸ್ಪಾಡ
ಹ ಪ ಪೂರ ಸ್ಕ್ವಾಡ್ ಎಲ್ಲ ಐತ ಹುಡುಗ ಬಾಜು ಬೇರೆ ಕಾಲೇಜ್ರು ಈ ಕಡೆ ಚಂದ್ ಅದ ಅಲ್ಲಿ ಬೇರೆ ಮುಂದಕ್ಕೆ ಮುಂದ ಬಂದಿತವಲ್ಲ ಅಲ್ಲಿನ್ ಬಂದ್ ಕುಂತಿರ್ತಾನ ಬಾಜು ನಮ್ ಬ್ಯಾಸ್ರ ಬಂದಿತ್ತಪ್ಪಾ ಅವನ್ಗೋಸ್ರ ಪೂರಾ ನಾಲ್ಕು ಪೇಪರ್ ಇದ ಮಾಡಿ ಬಿಟ್ಟಿದ ಲಾಸ್ಟ್ ಒಂದ ಪೇಪರ್ ಬೈಬಿಟ್ಟಗ ಆಕಡೆ ಸುಮ್ ಕುಂದರ್ತಿಲ್ಲ ನಿನ್ ಪಾಡಿಗೆ ನೀ ಬರೀ ಬರೀ ಅಂದ್ರ ಕುಂದ್ರ ನೀನ್ ನೀನ್ ಸಿಗಾಕಪ್ಪಾ ನನ್ಗೆದ ಸಿಗಾಕ್ಸ್ತೆ ಹೆಂಗಂತಂದೆ ನಾನು
ಹ್ಮ್ ಅದ ಹೆಂಗೆ ಇರ್ತಾವ ಅಲ್ಲಿ ನಮ ಆಕ್ಚುಲಿ ನಮ್ ಕಾಲೇಜ್ ಬರ ಬರೀ ಅಷ್ಟು ಯಾವ ಕಾಲೇಜು ಬರಲ್ಲ ಅಲ್ಲಿ
ಬರಂಗಿಲ್ಲಣ್ಣ ಯಾವ್ ನೋಡಿದೆ ಅದೇ ಫ್ರಿಸ್ಟ್ ಸುಮ್ಮ್ ಕುಂತಿರ್ತಾರೆ ಎಲ್ಲೋ ಒಂದ್ ನಾಲ್ಕ್ ಜನ ಬರಿತಿರ್ತಾರ ಅಷ್ಟೇ
ಅಷ್ಟೇ ಅಷ್ಟೇ ನಮ ಕಾಲೇಜ ಅಷ್ಟೇ ಯಾರು ಬರೋದೇ ಇಲ್ಲ
ಹ್ಮ್ ಯಾರಿಲ್ಲಣ್ಣ ಅವ್ರು ಹೇಳ್ಬೇಕು ಮತ್ ಅದು ಕರೆಕ್ಟ್ ಆಗ ಎಸತ್ ತುಂಬಕ್ ಬರವಲ್ತಣ ಅವ್ರಿಗೆ
ಹ್ಮ್
ಸ್ಟಾರ್ಟಿಂಗ್ ಬಂದ ನಾನೇ ಬಾಯಿಸಿಕೊಂಡೇ ಫ್ರಿಸ್ಟ್ ಪೇಪರ್ಗೆ ನಮ್ಮ್ ಕಾಲೇಜ್ ಅವ್ನ ಅಮರ್ಜಿ ಅಂತಿಲ್ಲ ಅವನಿಗೆ ಅವ್ನ್ಗೋಸ್ಕರ ಬೈಸಂಡ ಅವ ಒಂದು ಒಟ್ಟು ರೂಲ್ ನಂಬರ್ ಎಲ್ಲಿ ಸಿಗಲ್ಲ ಅದ ರಿಜಿಸ್ಟರ್ ನಂಬರ್ ಹೊರಗ ಹೋಗಿ ನೋಡ್ಕೊಂಡು ಬಾಲೆ ಇದು ಸೀರಿಯಲ್ ನಂಬರ್ ಎಷ್ಟ ಅದ ಸೀರಿಯಲ್ ನಂಬರ್ ಕುಂದ್ರರು ಹೋಗ ಅಂತಂದೆ ನಾನು
ಹ್ಮ್
ಹ್ಮ್ ಏ ಸ್ಕ್ರ್ ಸುಪ್ರೇಜವರ್ ಬಂದ್ ನಿಂದ ಏನ ಅದು ಸುಮ್ ಕುಂದಿರ್ತಿಲ್ಲ ನೀನ್ ಸರ್ ಆ ನಾನ್ ಸರ್ ಆ ಅಂತ ಅಂದಬಿಟ್ಟ ಕಲಸು ಸು ಹ್ಮ್ ಸುಪ್ರಿವೈಸರ್ ಸುಮ್ಮ್ ಆಗಿಬಿಟ್ಟೆ ನಾನು ಆಮೇಲೆ ಆತ ಹೋದ್ಮೇಲೆ ಮತ್ತೆ ಇನ್ನೊಬತ ಬೇರ ಕಾಲೇಜು ಅವ್ರು ಬಂದ್ನ ಅಣ್ಣ ಬ್ರದರ್ ಇದ್ ಹೆಂಗ್ ತುಂಬ್ಬೇಕು ನನ್ಗ್ ಗೊತ್ತಿಲ್ಲ ಹೆಂಗ್ ಹೇಳಿ ಕೊಡ ಅಂತ ಅಂದ ಹೆಂಗೆಲ್ಲಪ್ಪ ಇದು ಒಂದೊಂದ ಹೆಸರು ಗ್ಯಾಪ್ ಬಿಟ್ಟು ಅಲೆಲ್ಲ ತುಂಬು ಹಂಗಂಗೆ ಅಂತಂದೆ ನಾ ನಾನು ನಿಮ್ ಕಾಲೇಜ್ಸರು ಅದು ಇದು ಹಾಕಂತ ಅಂದೆ ನಾನು ಹಂಗ್ ಹೇಳಿದ್ಮೇಲೆ ಅವನು
ಡ್ಯೂಟಿಗೆ ಹೋಗಬೇಕು ಏನಣ್ಣ
ಹಾ
ಸರಿ ಸರಿಯಣ ಹಾ ಸರಿ